ಹಲೋ
ಹಲೋ
ಹಲೋ
ಹಲೋ ಕೇಳ್ತಾ.
ಹಾ ಕೇಳ್ಸ್ತಾದೆ ಹೇಳಿ.
ಊಟಾ. ಹಲೋ ನಮ್ದ್ ಆಯ್ತು ಮೊನ್ನೇ ಏ ಕಾಲ ಕಟ್ ಮಾಡ್ಬಿಟ್ರಿ ಡೈರೆಕ್ಟ್.
ಹಾ ಯಾವಾಗ
ಮೊನ್ನೆ ಕಾಲ್ ಮಾಡಿದೆ.
ಹೌದಾ ಸ್ವಲ್ಪ ಬ್ಯುಸಿ ಇದ್ದೆ ಅನ್ಸುತ್ತೆ ನಾನು ಅವಾಗ್ ನೋಡ್ಕೊಂಡಿಲ್ಲ
ಹ್ಮ್ ಹ್ಮ್ ಎನ್ ಮನೆಲ್ ಇದ್ದಿರಾ
ಹಾ
ಮನೇಲ್ ಇದ್ದೀರಾ ಅಂದೆ
ಹಾ ಮನೆಯಲ್ಲಿದಿನಿ
ಏನ್ ವರ್ಕ್ ಅದು ಏನ್ ಮಾಡಲ್ವಾ
ಏನುೂ ಮಾಡಲ್ಲ ನೀವು ವರ್ಕ್ ಮಾಡ್ತೀರಾ
ಇಲ್ಲ ನಾವ್ ಏನ್ ವರ್ಕ್ ಮಾಡಲ್ಲ ಅದಕ್ಕೆ ಕೇಳಿದ್ರಿ
ಹ್ಮ
ನಮ್ದು ಸ್ವಂತ ಇಲ್ಲ ನಮ್ದ್ ಸ್ವಂತ ಶಾಪ್ ಇದೆ ಶಾಪ್ ಅಲ್ಲಿೀವಿ ಪ್ರಧಾಂತ್
ಹೌದಾ
ಹಾ ಬೇಕ್ರಿ ಇದೆ ಬೇಕ್ರಿ ಅಲ್
ಹ್ಮ್
ನೀವು ಏನ ಕೆಲಸ ಇಲ್ಲ ನಿಮಗೆ ಆರಾಮ್ ಮನೆಲ್ ಇರ್ತೀರಿ
ಹ್ಮ್ ಮನೇಲಿದ್ರೆ ಆರಾಮ್ ಇರ್ತಾರ ಅಂತ ಎಲ್ಲರು ಅನ್ಕೊಳ್ತಾರೆ ಮನೆಲ್ ಏನ್ ಕೆಲಸ ಇರುತ್ತೆ ನಮ್ಗೆ ಗೊತ್ತು
ಮನೆಯಲ್ಲಿ ಆರಾಮ ಇರ್ತರಿ ಇಲ್ಲಯ
ಅೇ ಹೇಳ್ತಿಲ್ವ ವಾಯುವಣ
ಮನೇೆಯಲ್ಲಿೇ ಏನ್ ಇರುತ್ ರಿ ಕೆಲ್ಸ ಆರಾಮ್ ಊಟ ಮಾಡದ ಮಲ್ಕೊಳದು
ಹಾ ಊಟಾ ಮಾಡೋುದು ಒಂದ ಏನ್ರಿ ಕೆಲ್ಸ
ಮತ್ತೆ ಏನ್ ಇರಿತವು ಮನೇಲಿ ಏನ್ ಇರುತ್ತೆ ಕೆಲ್ಸನ ಇರಲ್ಲ
ವಕ್ಕ ಹಾ ಹಾ ರರ್ಜ ಮಾಡಿ ಹ ಸ ಬ ಕೊಡುಂ ಹಲೋ
ಹಲೋ
ಹ್ಮ ಹೇಳಿ
ಮತ್ತೆ ಏನ್ ಮಾಡತ ಇದಿರಾ
ಏನ್ ಇಲ್ಲ ಕುೂತ್ಕೊಂಡಿದೆೆ ಹಾಗೆ
ಹಾ ಹಾ
ನೀವ್ ಬೇಕ್ರಿಲ್ಲಿದ್ರಾ
ಹ್ಮ್ ಬೇಕ್ರಿ ಅಲ್ಲಿದಿನಿ
ನಿಮ್ಮ ಬೇಕ್ರಿಯಲ್ಲಿ ಏನೇನು ಸಿಗುತ್ತೆ
ಎಲ್ಲಾ ತರ ಸಿಗುತ್ತೆ ನಾರ್ಮಲ್ ಆಗಿ ಏನೇನ್ ಸಿಗ್ಬೇಕೆಲ್ಲ ಹ್ಮ್ ಕೇಕ್ ಕೂಡ ಸಿಗುತ್ತೆ ಅದೇ ತುಂಬಾ ದೊಡ್ಡ ಸೇನ್ ಸಿಗಲ್ಲ ಸಣ್ಣದ
ಹೌದ ಈ ಎಗ್ ಪಕ್ ಎಗ್ ಪಪ್ಸ್ ಎಲ್ಲ ಸಿಗುತ್ತೆ.
ಎಗ್ ಪಪ್ ವೆಜ್ ಪಪ್ ಎಲ್ಲ.
ಹೌದ ತಮ್ದ ಯಾವರು.
ಸಿರ್ಪುರ್.
ಯಾವದು.
ಸುರಪುರ್
ಅದೆಲ್ ಬರತ್ತೆ.
ಯಾದ್ಗಿರೀ ಡಿಸ್ಟ್ರಿಕ್.
ಹ್ಮ. ನಿಮ್ದ ಆ ಕಡೆ ನಮ್ದ ಈ ಕಡೆ
ಮುಂದೆ ನಮ್ದ ಈ ಕಡೆ ಎಲ್ಲಾ ಹುಬ್ಬಳ್ಳಿ ಸೈಡ್.
ಹಾ ಅಂದ್ರೆ ನೀವು ಅಲ್ಲೇ ಪ್ರಾಪರ್ ಆಗಿ ಅಲ್ಲೇ ಇರೋದ ಏನ ಹಳ್ಳಿ ಅಲ್ಲಿ
ಹಾಂ ಪ್ರಾಪರಾಗಿ ಇಲ್ಲೇ ಇರೋದು.
ಹ್ ಅಪ್ಪ ಅಮ್ಮ.
ಅಪ್ಪ ಅಮ್ಮ ಎಲ್ಲ ಆರಾಮಿದ್ರ ನಮ್ಮ ಪಪಾಗ ಸ್ವಲ್ಪ ಹುಷಾರಿಲ್ಲ.
ಹಾ
ಹಾಂಗಾಗಿ
ಏನ್ ಕೆಲ್ಸ ಮಾಡ್ತಾರಪ್ಪಾ.
ಪಪ್ಪ ನಮದು ಕಿರಣ್ ಶಾಪ್ ಇತ್ತು ಇವಾಗ ನಮ್ಮ್ದ ತಮ್ಮ ನಡ್ಸ್ಕೊಂಡ ಹೋಗ್ತದಾನೆ ನಮ್ಮ ಪಪ್ಪಾಗ ಸ್ವಲ್ಪ ಆರಾಮಲ್ಲ ಸಂಬಂದ ಅವ್ರ ಮನೆಯಲ್ಲೇ ಇರ್ತಾರ.
ಹಾ ಹಾ ಹಾ ನೀ ಅಷ್ಟೇನ ಮಕ್ಕಳು.
ನಾವು ಇಬ್ಬರೇ ತಮ್ಮ ಅ ನಮ್ಮ ತಮ್ಮ ಒಬ್ಬ ನಾನೊಬ್ಬ.
ನಾನೇ ದೊಡ್ಡವಳು ಅವ್ನ ಚಿಕ್ಕನ
ನಿಮ್ ಕಾಲೇಜ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ಲ.
ಹಾ
ಕಾಲೇಜ ಎಲ್ಲ ಕಂಪ್ಲೀಟ್ ಆಗೈತಿಲ್ಲ.
ಹಾ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಷ್ಟೆ ಮತ್ತ ಮುಂದೆ ಓದಕ್ ಹೋಗ್ಲಿಲ್ಲ
ಹ್ಮ್ ಹ್ಮ್ ಹ್ಮ್ ಅಷ್ಟೇ ಮದ್ವೆ ಆಗ್ತಾರ. ಮದ್ವೆ ಆಗ್ಬೇಕಾ ಅನಾ ಅಂದೆ.
ಅದೇ ಮನೇಲಿ ಹುಡುಕ್ತಾರೆ ಗಂಡು ಮದ್ವೆ ಆಗ್ಬೇಕು ಅಷ್ಟೇ ಇವಗ
ಯಾವ ಕಾಷ್ಟ
ಹಾಂ
ಯಾವ ಕಾಸ್ಟ್ ನಿಮ್ದು
ಪೋಷ್ಟ
ಹಾ
ನಮ್ದು ಲಿಂಗಯತ್ ಪಂಚಮಸಾಲಲ್ ಬರುತ್ತ.
ನಿಮ ಆಯ್ತಲ್ಲ ಯಾವ್ದ ಟೂ ಎ ತ್ರೀ ಎ
ನಮ್ ತ್ರೀ ಬಿ
ತ್ರಿ ಬಿ ನಮ್ ಸೈಡ್ ಯಾರಾದ್ರ ಇದ್ರೆ ಹೇಳ್ತಿನಿ ತುಗೋ
ಬೇಡ ಹಾ ಹಾ... ಹ್ಮ್. ಹ್ಮ....... ಆತರಾ ಏನು ನಿಡ್ ಇಲ್ಲಾ ಈಗ. ನನಗ ಮದವೆ ಇಂಟ್ರೆಸ್ಟ್ ಇಲ್ಲ. ಆರಾಮಿದ್ದೇನನೆ ಇವಾಗ ಮದುವೆ ಆದಮೇಲೆ ಮತ್ತು ತುಂಬ ಕಷ್ಟಪಡಬೇಕು.
ಅಸ
ಯಾರಾದ್ರರು ಒಳ್ಳೆಗ್ ಗೌರ್ಮೆಂಟ್ ಆಫಸ್ತರ್ ನೋಡರು.
ಬೇಡ ಗೋರ್ಮೆಂಟ್ ಜಾಬ್ ಇದ್ದಾವ ನಿಮ್ಮ. ನಂಗೆ ಹಾಗೇನಿಲ್ಲ ಇವವಾಗಿನ್ನುೂ ಮದ್ವೆಗ ಡಿಸೈಡ್ ಇಲ್ಲ ನಮ್ಮ ಪಪ್ಪಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅವ್ರ ಕಡೇನೆ. ಸ್ವಲ್ಪ ಅವ್ರಗೆ ಇದು ಮಾಡಿಸಬೇಕಷ್ಟೆ.
ಹ್ಮ್
ನಿಮ್ದೇನ್ ಮ್ಯಾರೇಜ್ ಆಗಿಲ್ಲ ನೋಡ್ತಿರಾರೆ ಆದ್ರೆ ನಾನು ಮಾಡ್ಕೊಂತಲ್ಲ ಅಷ್ಟೆ.
ನಮ್ಮಈಗಿರ ಜಸ್ಟ್ ಈಗ ನೈನ್ಟೀನ್ ಕಂಪ್ಲೀಟ್ ಆಗಿ ಟ್ವೆಂಟಿ ಐತಿ ಇಲ್ಲಿ ಮ್ಯಾರೇಜ್ ಅಂದ್ರೆ.
ಹ್ಮ್
ಇ ಒ ಸಂಚೆ ರಜನಿ ಜನ್ ಟ್ವಂಟಿ.
ನಿಂದು.
ಹ್ಮ್
ನಿನು ಎಜುಕೇಶನ್ ಮಾಡ್ತಿದ್ರ ಅನ್ಸತ್ತಲ್ಲ.
ಹ್ಮ್ ನಿಮಕಿಂತ ಎರಡು ವರ್ಷ ಜೂನಿಯರ್ ನಾನು.
ಹ್ಮ್ ಕಾಲೇಜಲ್ಲಿ ಹುಡುಗಿನ್ ಲವ್ ಮಾಡ್ತಿದ್ರಾ ಯಾವುದಾದ್ರರು.
ಏ ಆ ರೀತಿ ಏನಿಲ್ಲ ಅಂದ್ರೆ ಹೈಸ್ಕೂಲನಲ್ಲಿ ಮಾಡಿದ್ದೆ ಬಟ್ ಮತ್ತೆ ಅದಾದ್ಮೇಲೆ ಮಾಡಿಲ್ಲ.
ಯಾಕೆ ಕೈ ಕೊಟ್ಲ ಹುಡುಗಿ.
ಹ್ಮ್
ಹ್ಮ್ ಹ್ಮ
ಅಷ್ಟೇ ಒಂದ್ ವರ್ಷ ಆಯ್ತು ಮತ್ತೆ.... ಕಾಲೇಜ್ ಬಂತು ಅವ್ರದ ಆ ಕಡೆ ನದಿ ಈಚನೇ ಮುಗಿದತೆಲ್ಲ.
ಹೌದಾ
ಹ ಹಗೆ ಕಾಲೇಜ್ ಮುಗದ್ ಒಂದ್ ಸ್ವಲ್ಪ ದಿನ ಟಚ್ಲ್ಲಿದ್ರು ವೆಕೇಶನ್ ಅಲ್ಲಿ. ಕಾಲೇಜ್ ಟೈಮ್ ಆಯ್ತು ಅವ್ರಿಗೆ ಯಪ್ರ ನಾವ್ ಯಕ್ರ ಎಲ್ಲಾ ದೂರ ಆಗ್ಬಿಡ್ತಲ್ಲ.
ಹ್ಮ್
ನೀವು
ಹ್ಮ್ ಫ್ರೆಂಡ್ಸ್ ಎಲ್ಲ ಯಾರು ಟಚ್ಲ್ಲ ಇಲ್ಲ ಇವಾಗ ಎಲ್ರೂ. ಮದ್ವೆ ಆಗ ಒಂದಿಷ್ಟ ಮಂದಿ ಹ ಫ್ರೆಂಡ್ಸ್ ಎಲ್ಲ ಮದ್ವೆ ಆದರು ನಮ್ಮ್ ಫ್ರೆಂಡ್ಸ್ ಇಂದಷ್ಟ ಮಂದಿ ಜಾಬ್ ಮಾಡಾಗಂದ ಬೆಂಗಳೂರಲ್ಲಿ ಸ. ಲವರ್.
ಹಾ ಹಾ
ಹ್ಮ್....
ನಿಮ್ಗ ಯಾರು ಕ್ರಸ್ ಅದು ಇದು.
ಯ ಅಂತವ ಯಾರೂ ಇಲ್ಲ. ಹ್ಮ್
ಇರುತ್ತೆ ಇರ್ಬೇಕೇಲ್ವಾ ಹೈಸ್ಕೂಲ್ ಅಥವಾ ಕಾಲೇಜ್ಜ.
ಅವಾಗೆಲ್ಲ ಇದ್ರು ಆ ಟೈಮ್ ನ್ಯಾಗೆ ಹ್ಮ ಇವಾಗೆಲ್ಲ ಇಲ್ಲ
ಹಾ ಹಾ.
ಹ್ಮ್.
ಅಂದ್ರೆ ಅವಾಗ್ಲೂ ಒನ್ ಸೈಡ್ ಟೂ ಸೈಡಾ
ಅವಾಗಾ ನನ್ ಸೈಡ್ ಏನಿದಿಲ್ಲ ಬೇರೆ ಸೈಡಿಂದ್ ಎಲ್ಲ ಇದ್ವು ಅದಕ್ ಅಷ್ಟೇ.
ಆತ್ ಆತ್ ತಾ
ಹ್ಮ್.
ಅಂದ್ರೆ ಎಲ್ಲಾ ನೀವು ಮಾಡಿದಿರಾ ಅಂತ ಆಯ್ತು
ಹಾ
ನೀಜ್ವಾಗ್ಲೂ ಮಾಡಿದ್ದೀರಾ ಅಂತ ಆಯ್ತು
ನಾ ಏನು ಮಾಡಿಲ್ಲ ನನ್ನ ಕಡೆಯಿಂದ ಏನು ರೆ ರೆಸ್ಪಾನ್ಸ್ ಇಲ್ಲ ಆ ಕಡೆಯಿಂದ ಇದ್ದರೆ ನಾ ಏನ್ ಮಾಡ್ಬೇಕ್ ಹೆಳಿ ನಾನು ಒಪ್ಕೊಳ್ತಿದ್ದಿಲ್ಲಾ ಅದ್ರಷ್ಟೇ
ಏನನ್ನು ಹೋಗ್ಲಿ ಬಿಡಿ. ಕಾಲೇಜ್ ಹ್ಮ್ ಜಸ್ಟ್ ಆಯ್ತ್ ನಿಮ್ದು
ಏನ್ ಮಾಡಿದ್ರಿ ಉಟಕ್
ನಾವು ನಾವ ಅದ ರೊಟ್ಟಿ ದ ಪಲ್ಯ ಅನ್ನಾ ಸಾರ್.
ಅಲ್ಲಿ ಬೇಕ್ರಲ್ಲಿ ಏನು ತಿನ್ನೋಲ್ವಾ
ಹಾ ಡೈಲಿ ಡೈಲಿ ತಿಂದು ತಿಂದದೆ ಹೋಗಲ್ಲ
ಹ್ಮ್ ನಿಮ್ದ ಬೇಕ್ರೀ ಎಲ್ಲ ಡೇ ಡೇಲಿ ಒಟ್ಟು ಏನಾದ್ರೂ ತಿಂತೀರಾ ತಿಂತೀರಾ ಅನ್ಸತೆತಿ
ಇಲ್ಲ ಬರೆ ತಿಂತೀವಿ ಬಟ್ ಈ ಕಡಿಮೆ ಆಗತಿ ಅಲ್ಲ
ಮತ್ತ ಇವತ್ತಿಂದ್ರ ಮತ್ ಎಲ್ಲಿ ಮನ್ಯಾಗ್ ಬೈತಾರ ಅಂತ್
ಹೆಯ್ ಎವ್ವಾ ಬೈಯೋದ ಅದ್ ಏನಿಲ್ಲ ಡೈಲಿ ತಿಂದು ತಿಂದು ಬ್ಯಾಸ್ರಾಗಿಬಿಡುತ್ತ
ಹೌದ
ಒಂತರಾ ಬೇಡಾ ಅಂತ ಅನ್ಸಿಬಿಡತ್ ಲ್ಲ
ಹೌದಾ
ಡೈಲಿ ತಿಂದಿದ್ದೆ ತಿನ್ನಾಕ್ಕಾಗಲ್ಲ
ಡೇಲಿ ಒಂದೊಂದಥರಾ ತಿನ್ಬೋದಲ್ಲಾ
ಡೈಲಿ ಒಂತರಾ ತಿನ್ ಡೈಲಿ ಒಂದೊಂದ್ ತರಾನೆ ಎರಡ್ ಎರಡು ಮೂರ್ ಮೂರ್ ತರಾ ತಿನ್ಂತಿವಿ
ಹಾ
ಆದ್ರೂನೂ ತಿಂತಿವಿ ಈಗ ಆದ್ರ ತಿಂದಿದ್ದೇನೆ ಅವ ಇದು ಅಂತೆಳಿ
ಹ್ಮ್.
ಸುಮ್ಮನೆ ಕುಂದ್ರಲ್ದ ಏನಾದ್ರೂ ತಿಂತಾ ಇರ್ತವಿ ಹಂಗೆ
ಹೌದಾ ಹ್ಮ
ನಿವ್ ಮನೇಲ್ಲಿ
ಹ್ಮೂ
ನೀವು ಮನೇಲಿ ಏನ್ ಮಾಡ್ತಿರಾ
ಮನೇಲಿ ಇರ್ತೇನಿ ನಾ
ಏನು ಏನ ಎಲ್ಲ ಸುಮ್ಮ್ನೆ ಊಟ ಮಾಡ್ದೋ ಮಲ್ಕೊಳೊದು
ಯಾರು
ನೀವು
ಹ್ಮ್ ನೀವ್ ಬಂದ್ ನೋಡಿದ್ರ ನಾ ಏನ್ ಮಾಡ್ಡ್ತನಿ
ಹು ಮತ್ತ ಮನಾಗ ಏನಾದ್ರು ಕೆಲಸ ಇದ್ರೆ ಓಕೆ ಏನ್ ಕೆಸ ಇರಲ್ಲ ಏನಿರಲ್ಲಾ
ಮನೇಲಿ ಕೆಲಸ ಇದಿದ್ರೆ ಯಾರಿಲ್ಲ ಅಂದರು ಹೇಳಿದ್ರು.
ನಂಗ್ ಗೊತ್ತು ನಮ್ ಫ್ರೆಂಡ್ಸ್ ಹೇಳ್ತಾರೆ.
ಅಡುಗೆ ಮಾಡೋದು ಬಾಂಡ್ಲೇ ತೊಳೆಯದು.
ಅದೇನು ಒಂದ್ ಅರ್ಧ ತಾಸ್ ಕೆಲ್ಸ.
ಅರ್ದ್ ತಾಸ್ ಕೆಲ್ಸ ನೀ ಒಂದ್ಸಲರ ಮಾಡಿದ್ರೇನ್ ನೀನು.
ನಾನ ಮಾಡಾರಿಲ್ಲ ಕಡೆ.
ಹ ಮಾಡಿ ಗೊತ್ತಾಗುತ್ತೆ ನಿಮ್ ನಿಮ್ ಮಮ್ಮಿನ್ ಬಿಡಿಸಿ ಒಂದ್ ದಿನ ಕೆಲಸ ಮಾಡಿ ನೀವು ಒಂದು ಗೊತ್ತಾಗುತ್ತೆ.
ಹ್ಮ
ಹ್ಮ್
ನಮ್ಮ ಮಮ್ಮಿ ಆದ್ರನು ಅರ್ಧ ತಾಸಲ್ಲೆಲ್ಲಾ ಮಾಡ್ಬಿಡ್ತಾರೆ.
ಹ್ಮ್ ನೀವ ನೋಡಿದ್ರೇರಿ ನೀನ್ ತರತಾಸ ಒಳಗೆ ಮುಗಿಸ್ತಾರಂತ.
ಹ್ಮ್ ಅ ಅರ್ಧ ತಾಸಾನ ಒನ್ ಅವರ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡುದು.
ಹೌದಾ ನಿನ್ ಮನೇಲಿ ಬಾಳ ಜನ ಇಲ್ಲ ಅನ್ಸುತ್ತೆ.
ಅಂದ್ರೇ ಜಾಯಿಂಟ್ ಫ್ಯಾಮಿಲಿ ಎಲ್ಲಾ ಜಾಯಿಂಟ್ ಫ್ಯಾಮಿಲಿ ನಮ್ದು.
ಜಾಯಿಂಟ್ ಫ್ಯಾಮ್ಲಿ ಆದರೂ ಮತ್ತ್ ಜಾಸ್ತಿ ಕೆಲಸ ಇರುತ್ತೆ.
ಕೆಲ್ಸ ಇರುತ್ತೆ ಅಂದ್ರ ನಮ್ಮಮ್ಮ ಎಲ್ಲ ಒನ್ ಅವರ್ ಅಲ್ಲಿ ಒನ್ ಅವರ್ರೇ ಜಾಸ್ತಿ ಆಗದು. ಒನ್ ಹವರ್ ಅಲ್ಲೇ ಎಲ್ಲಾ.
ಎಲ್ಲರು ಸೇರಿ ಮಾಡ್ತಾರನ್ಸುತಲ್ಲ.
ಎಲ್ರು ಸೇರೆನಿಲ್ಲ ನಾವಿರೋದು ನಾನು. ತಮ್ಮ ಅಕ್ಕ ಅಪ್ಪ ಅಮ್ಮ ಅಜ್ಜಿ. ದೊಡ್ಡಪ್ಪ ದೊಡ್ಡಮ್ಮ ಮತ್ತಿನೊಬ್ಬ ತಂಗಿ.
ಹ್ಮ್
ನಡೀತು ಎಲ್ಲ ಒನ್ ಅವರ್ಲ್ಲಿ ಕಂಪ್ಲೀಟ್ ಆಗತ್.
ಹೌದಾ
ಹ್ಮ್ ಅಮ್ಮ ಏನ್ ನಿಮ್ಮ ಅಮ್ಮ ಹೌಸ್ ವೈಫಾ.
ಹಾಂ
ಇರಿ ಒಂದ್ ನಿಮಿಷ ಅಷ್ಟೇ ಇರೀ ಹು. ಹ ಯಾ ಬಸವೇಶ್ವರ ಡ್ರೈವಿಂಗ್ ಸ್ಕೂಲ್ ಅಂತ ಐತಲ್ಲಾ. ಅವನ್ ಬಲ್ ಹೋಗಿದ್ದೆ